ಹಲೋ ಹಲೋ..
ಕೇಳಸ್ತೈತ್ಯ ಅಕ್ಕ..
ನಾ ಕೇಳಸ್ತಿದಿಯ ಹಾ.
ನಿಂಬಲ್ಲಿ ನೆಟ್ವರ್ಕ ಇಲ್ಲನ ನಾ ಹೊರಗೆ.
ಇಲ್ಲ ಇಲ್ಲ ನೆಟ್ವರ್ಕ್ ಅದ ನನ್ನ ಹತ್ರ ಸೌಂಡ್ ಬರ್ತಿದೆ-ಆರಾಮ ಅದೀರಿ
ಹಾ ಆರಾಮದೀವ್ ನೀವು
ಹಾ ಆರಾಮದಿವ್ ವತ್ತ್ ಏನ್ ನಡೀತಿದೆ
ಏನಿಲ್ಲ ಸುಮ್ ಕುಂತೀವ್ ನೋಡ್ ನಿಮ್ ಮನ್ಯಾಗ ಎಲ್ಲಾರ ಆರಾಮ ಅದರ್ ಏನ್ ಮಾಡ್
ಹ್ಮ ಮನೇಲ್ಲ್ ಎಲ್ಲ ಆರಾಮದಾರ ಪಾಪು ಆಡ್ತಿದ್ದಾನೆ ಅಂ ನಮ್ಮ ಮಗಳು ಆಡ್ತಿದ್ದಾಳ
ಹ ಹ
ಹ್ಮ್ ನಮ್ಮ್ ಯಜಮಾನ್ರು ಕೂತಾರ ಮನೇಲಿ ಹೇಗಿದ್ದಾರೆ ಎಲ್ಲರು ಅಮ್ಮರು
ಎಲ್ಲಾರ್ ಅರಾಮ್ ಅದಾರ್ ನೋಡಕ್ ಅಮ್ಮನರ್ ಹೊರಕ್ಕುಂತರ್ ಅವ್ರ್
ಹೌದಾ ಏನ್ ಮಾಡ್ತಾ ಇದೀರಾ ಮತ್ತೆ ಹಾ ಅಡಿಗೆ ಆಗಿ ಡಿಗೆ ಮಾಡಿನೇ ಕೂತಿದ್ದೆ.
ಹಾ ಹಾ
ಮತ್ತೇನ್ ಮಾಡ್ತಾ ಇದ್ರ ನಿಮ್ದ್ ಅಡಿಗೆ ಆಯ್ತಾ.
ಹಾ ನಮ್ದ ಆಯ್ತ ಅಮ್ಮ ಮಾಡ್ಯಾರ
ಹಾ ಹಾ ಹಾ ಏನ್ ಮಾಡಿದ್ರಿ ಸ್ಪೆಷಲ್ ಇವತ್ತು.
ಅಷ್ಟು ಏನು ಮಾಡಿಲ್ಲ ಬೆಳಗ್ಗೆ ಆ ಬಟಾಟ ಪಲ್ಯ ರೊಟ್ಟಿ ಮಾಡಿದ್ರ.
ಏನ್ ಹ್ಮ್ ಹ್ಮ್
ಹ ಆಲೂಗಡ್ಡೆ ಪಲ್ಯ ರೊಟ್ಟಿ ಮಾಡಿ ಬೆಳಗ್ಗೆ.
ಹ್ಮ್
ಇವಾಗ ಚಿತ್ರನ್ನ ಮಾಡ್ಯ್ರರ್
ಹೌದಾ
ಹ್ಮ್
ಹ್ಮ್ ನಿನ್ನ ಸ ಇದು ಕಾಲೇಜ್ ಮುಗಿತಾ.
ಹಾ ಇನ್ನ ಇಲ್ಲಕ್ಕಾ ಇವಾಗ ಡಿ ಎಡ್ ಅಡ್ಮಿಷನ್ ಮಾಡಕ್ ಹತ್ತೀನಿ.
ಎ ಡಿ ಎಡ್ ಅಲ್ಲ ಬಿ ಎಡ್ ಅದ.
ಬಿ ಡಿ ಎಡ್ ಮಾಡಕ್ಕ್
ಎಲ್ಲಿ. ಎಲ್ಲಿ ಮಾಡಕತ್ತಿ ಭಾಗಮ್ಮ. ಹಲೋ ಹಲೋ ಹಲೋ
ಹ್ಮ್ ಅಲಿಯಾ
ಅದೇ ಎಲ್ಲಿ ಮಾಡ್ತಾ ಇದೆ ಅ ಡಿ ಎಡ್ಡ್ದ್
ಹಲೋ
ಎಲ್ಲಿ ಮಾಡ್ತಾ ಇದ್ಯಾ ಅ ಡಿ ಎಡ್ ಅಡ್ಮಿಷನ್
ಹಾ ಅಕ್ಕ
ಡಿ ಎಡ್ ಅಡ್ಮಿಷನ್ ಎಲ್ಲಿ ಮಾಡ್ತಾ ಇದ್ರಂತ ಕೇಳ್ತಿರದ್
ಹ್ಮ್
ಲಾಂಗ್ ಆಗತ್ತಲ್ಲ
ಕೊಟ್ಟ್ ಬಂದಿ ಅಲ್ಲಿ ಎಲ್ಲಕ್ಕ ಗೊತ್ತಿಲ್ಲಲಕ್ಕ
ಹೌದಾ
ಹ್ಮ್ ಮ್ಮ್
ಹೂ
ಅಲ್ಲಿ ಕೊಡ್ಬೇಕಂತ ಕೊಟ್ಟೀವಿ
ಅಲ್ಲೇ ಕೊಡ್ಬೇಕಂತ ಕಾಲೇಜ್ ಯಾವ್ದ್ ಬರತ್ತ ಗೊತ್ತಿಲ್ಲ ನಿಂಗ
ಗೊತ್ತಿಲ್ಲ ಇನ
ಅಂದ್ರೆ ಅಪ್ಲಿಕೇಶನ್ ಹಾಕ್ ಬಂದಿರಾ ನೀವು
ಹೂ ಅಪ್ಲಿಕೇಶನ್ ಹಾಕ್ ಬಂದ್ವಿ
ಎಲ್ಲಿಗ ನೀವೇ ಹೋಗಿ ಕೊಟ್ಟು ಬಂದ್ರಾ ಯದ್ಗಿರಿ
ಹೂ ನಾವೇ ಕೊಟ್ಟು ಬಂದಿವಕ್ಕ
ನಾ ಹೇಳ್ಬೇಕಲ್ಲ ಯಾರ್ಯಾರು ಹೋಗಿರಿ ನಾನಂದ ಹೇಳ್ತಿ ಬರ್ತಿದನಲ್ಲೋ
ಇನ್ನ ನಿಮ್ ಎಕ್ಸಾಮ್ ಮುಗ್ದಿಲ್ಲ ಏನು
ಯಾವುದು
ಡಿಗ್ರಿ ಮುಗ್ದದ
ಡಿಗ್ರಿ ಮುಗತೈತಿ ಬಟ್ ಅದು ಒಂದ್ ಸೆತ್ ರಿಸಲ್ಟ ಬರ್ತಿಲ್ಲ
ಹೂ
ಹೂ ಒಂದ್ ಮಾರ್ಕ್ಸ್ ಕಾರ್ಡ್ ದು ಏನ್ ಅಗೆತಿ ಅಂದ್ರ ರಿಸಲ್ಟ್ ನಾಳೆ ಪಬ್ಲಿಶರ್ ಅಂತ ತೋರಿಸ್ತದ
ಹೂ ನಮ್ದ ನಂದ ಹಂಗೆ ಆಗಿತ್ತು ಈಗ ಪ್ಯುಸಿ ಮ್ಯಾಗ ಮಾಡಿ
ಹೂ ಅದೇ ಪಿುಸ ಮೇಲೆ ನಾನ್ ಮಾಡ್ತಿದ್ನ ಅಲ್ಲಿಗೆ ನನ್ಗ ಒಂದ್ ಮಾತಾರ ಹೇಳಿದ್ರ
ನನಗ ಗೊತ್ತಿಲ್ಲ ನನಗ ನಿಂಗೆ ಬಾರಾರ ಅಂದ್ರ ಕೊಟ್ಟ ಬಿ ಏನ ಗೊತ್ತಿಲ್ಲ
ಹೌದಾ ಏನೇನು ಕೊಟ್ಟಡಾ ಎಲ್ಲ
ಕೇಳ್ತೀನಿ ತಗೋ ಏನಾದ್ರು ಇದ್ರ ಕಡ ಇರ್ತಂತ ಇವತ್ತು
ಹೂ
ಬಾ ಹೇಳ್ತನಿ
ಹೌದಾ
ಹೂ ಇನ್ನು ಅದವಂತ
ಹೂ ಹೂ ಮತ್ಂಗನ ಇತ್ತಂದ್ರೆ ಹೇಳಲ್ಲ ಕೊಟ್ಟು ಬರ್ ಸೆಕಂಡ್ ಪಿಯು ಮೇಲಿನಾದ್ರೂ ನೋ ಫ್ರೀ ಅಪ್ಲಿಕನ್ ಬಂದ ಇದ್ರೆ ಏನ್ ಇದು ಆಗತ್ತಲ್ಲ
ಈಗ ಕೊಡ ಮುಗ್ದದೇನ ಏ ದುಡ್ ಕೊಟ್ಟಿ. ಅಲ್ಲಿ ಶಾಪೂರು ಎಲ್ಲ ಮತ್ ಎಲ್ಲಿ ಅದಾಗ ನೋಡಕ್ಕ ಶಾಪೂರು ಸೊಪೂರು.
ಶಾಪೂರ್ ಸುಪುರ್ ಆಯ್ತಾ ಮತ್ತ ಅಲ್ಲಿ ಸ್ವಲ್ಪ ವಿಚಾರಸಲ್ಲ.
ಹೂ ಯಾರ ಅಕ್ಕಮ್ಮ ಕೇಳಕ್ಕ ಅಕ್ಕಮ್ಮರ ತಂಗಿ ಮಾಡಳ ಹ
ಹೇಳಿ ಸುರ್ಬುರ್ಗಾ ಹೌದಾ
ಹೂ ಮೋರಂ ಹಂಗಗೆ ಮಾಡ್ಯಾರ ಅವಲ್ಲಿ ಅಲ್ಲಿ
ಫ್ರೀಜ್ ಗೀಜ ಏನಾರು ಕಟ್ಟಾರ ಹಗೆ ಫ್ರೀನಾ
ಫೀಸ್ ಕಟ್ಟಬೇಕು
ಎಷ್ಟಾ
ಎಷ್ಟ ಮೂವ ತಂದ್ರ ಹಾಕ
ಹೌದಾ
ಹೂ
ಹೂ ಇಯರ್ಲಿ
ಹೂ ಇಯರ್ಲ್ಲಿ
ಹೂ ಹೂ ನೆಡಿತದ
ಹ್ಮ್ ಮೂವತ್ತರ ಮತ್ತ ಮತ್ ಕೂತ ಹಂಗೆ ಮ್ಯಾಗ ಹ್ಮ್ ಬರ ಪೀಜ ಆಷ್ಟ ವಾ
ಹ್ಮ್ ಹೌದ್ ಮೇಲೆ ಬೇನೆ ಹೋಗುತ್ತೆ
ಹ್ಮ ಮತ್ತವೆಲ್ಲ ಮೆಟೀರಿಯಲ್ ಅಸೈನ್ಮೆಂಟ್ ಪ್ರಾಜೆಕ್ಟ್
ಹ್ಂ
ಅಂತ ಇಂತವಂತ ಮತ್ ತಾವಂತ ಅಂದ್ರ.
ಹೌದೌದು ಹೋಗ್ತವೆ.
ಹ್ಮ.
ಹ್ಮ್ ಮತ್ತೆಲ್ಲ ಹೋಗೋದೇ ಮತ್ ಒಂದೆ ಕಾಲೇಜ್. ಕಲಿತಾವಿ ಮಾಡ್ತಾ ಅಂದ ಎಲ್ಲ ಮೇಲಿನ ಖರ್ಚ ಇ್ದದ್ದೆ. ಅಲ ಹ್ಞೂ ಹ್ಞ ಹೊಲ್ದಾಗ ಏನು ಬಿತರಿ.
ಹತ್ತಿ ಬಿತ್ತವಕ.
ಹೌದಾ ಹೆಂಗೆ ಏನ್ ಕೈಯಲ್ಲ ಬಿದ್ದಿದ್ದೀರಾ ಅಥವಾ ಮಿಷಿನ್ಗ ಹಾಕಿದ್ದೀರಾ
ಎಲ್ಲ ಕೈಲೆ ಬಿತ್ತ.
ಕೈಲೆ ಹಾಕಿವೆ ಎಷ್ಟೇ ಕರದ ಹೊಲ.
ಎರಡೂವರೆ ಎಕರೆೆ
ನಡವರಿ ಎಷ್ಟ್ ಹಣ್ಣ್ ತಂಬ್ರ ಇದಾರೆ.
ಒಬ್ಬ್ರ.
ಒಬ್ನೇ ಇದಾನ ಅಂದ್ರೆ ಒಬ್ಬತ ನೀನ ಒಬ್ಳು ನಿಮ್ಮಣ್ಣ ಇಬ್. ಅರನಾ ಹ್ಮ.
ನಮ್ಮ್ ಕಡೆ ಮಳೆ ನೀವೇಏನಾಗ್ತರಿ.
ಇಲ್ಲ ಹತ್ತಿನೇ ಹಾಕಿವಗೆ ಭಾಗ್ಯಾ ಬಟ್ ಮಳಿ ಇಲ್ಲ ನಮ್ ಕಡೆ. ಮಳಿನೇ ಹ್ಮ್ ಮಳಿನೇ ಇಲ್ಲ ಒಂದ್ ವಾರ ಆತ
ಹಾ ಇಲ್ಲಿನ ಒಂದು ವಾರಯತೆ ಬಂದಿಲ್ಲ
ಹ ಮನನೇ ಬರ್ತಾ ಇಲ್ಲ ಏನ ಇಲ್ಲ ಅದು ಇದು ಸ್ಕೂ ಸ್ಕೂ ಈ ಸಾಲಿನ ಮಾಸ್ತರ್ ಹಗ ಏನಾಗಿತ್ತು ಹ ಸರ್ ತೀರ್ಕೊಂಡ್ರಲ್ಲ ಹಲೋ ಕೇಳಿಸ್ತಿದಯಾ
ಹ್ಮ ಕೇಳಸ್ತೈತಿ ಹುಷಾರ್ ಇರ್ಲಿಲ್ಲಾ ಅಂತ ಹಾಸ್ಪೆಟ್ಲ್ ಹೋಗಿದ್ರಂತ
ಅದೇ ಏನಾಗಿತ್ತು ಸಡನ್ಲಿ ಹಿಂಗಾಗಿಬಿಟ್್ರ ಅವರು
ಹ ಸಡನ್ ಆಗೇತಿ ನನ್
ಹ್ಮ
ಗೊತ್ತಿಲ್ಲ
ಹ್ಮ್ ಹ್ಮ್ ಅದೇ ಮ ಸ್ಕೂಲ್ಗೆ ಹೆಂಗ್ ಯಾರ ನಡೆಸ್ತಿದ್ದಾರೆ ಸಾಲಿಯದು
ಹಾಸ್
ಆ ಬಗ್ಗೆ ಶಾಲಿ ಯಾರು ನಡೆಸ್ತಿದಾರ
ಯಾರು
ಗತ್ತುಕ
ನೆಟ್ವರ್ಕ್ ಅಲ್ ಬಾ ಬ ಸೌಂಡ ಕೇಳಸವಲ್ಲಮ್ಮ ನನಗೆ ಹ ಶಾಲಿ ಯಾರ್ ನಡೆಸ್ತಿದಾರ ಅಂತ ಕೇಳ್ತಿದ್ದೇನೆ
ಅವ್ರ ವೈಫ್
ಸ್ಟಾಪ್ ಅ ಹಾ ಹಾ
ಹಾ ಸ್ಟಾಪ್ ಅ ಆದ ಸ್ಟಾಪ್ ಅದ ರೊಯಫ್ ಇರ್ತಾರ.
ಹಾ ಹಾ.
ಸ್ಟಾಪಾದಾ.
ಸ್ಟಾಪಾ ಕರೆಕ್ಟ್.
ಹೊರಗೆ ಎಲ್ಲಂ ಹ್ಮ್.
ಹ ಬಟ್ಟೆ ಯಾರ ನಡೆಸ್ತಿದೆ ಅಂತ ಹ್ಮ್ ಹ್ಮ್ ಹ್ಮ್.
ಅವ್ರಿಗೆ ಹೇಳ್ಯಾರ ಈಗಲ್ಲ ಅವ್ರೇ ನಡ್ಸ್ಕೊಂಡ ಹೊಂಟ್ರ.
ಹೌದಾ.
ಹ್ಮ್.
ಹ್ಮ್ಮ್ ನೋಡಿ ಏನು ಮಾಡಬೇಕು ಪಾಪ ಅವ್ರಿಗು ಒಂಥರ. ಪಾಂಸದ.
ಹ್ಮ್ ಹಿಂಗೆ ಮತ್ತೆ ಅನಿವಾರ್ಯ ಇದ್ದಾಗ.
. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿದರು ಹ್ಞ.
ಹ್ಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಏನ್ ಮಾಡಕ್ ಆಗಲ್ಲ ಮತ್ತ.
ಯಾರು.
ಹೌ ಇದ ಅಂತೀನಿ. ಅವ್ರದ ಬರಿ ಇದು ಆಗಿರೋದು.
ಹಾಂ.
ಹ್ಮ್.
ಸಡಿ ಇಲ್ಲ ಸಡನ್ಲಿ ಮೊನ್ನೆ ರೀಸೆಂಟ್ ಆಗಿ ವರ್ಕ್ ಬಸ್ ತಗೊಂಡಾರ ಮಾಡ್ಯಾರ. ಬಟ್ ನೋಡು.
ಹಾ ಬಸ್ ಕಾರ.
ಹ್ಮ್.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
ಸ್ಕೂಲ್ಗೆ ತಗೊಂಡಿದ್ದು ಮಾಡಿದ್ದೆ ಏನ್ ಏನಮ್ಮ ನನಗೂ ಗೊತ್ತಾಗೋ ಪ್ರಕಾರ. ಏನ ಮಟನ್ ತಿಂದಾರತ್ತ ಉಸಿರಾಡಕ್ ಆಗಿಲ್ಲ ಅಂತ ಚಿಕನ್ ಮಾಡಿ ತಿನ್ಸ್ಯಾರ್ ಅಂತ. . ಉಸಿರಾಡಕ್ಕ ಆಗದೆ ಇರೋ ಕಾರಣಕ್ಕ ಹಾಸ್ಪಿಟ್ಲ್ಗೆ ಓದಾರ ಅಂತ ಅಲ್ಲಿ ಒಂದಿನ್ದ. ಇದು ನೆಕ್ಸ್ಟ್ ಹಿಂಗ ಆದ್ರ ತಂದ್ರ ಏನೋ ನೋಡೋಣ ಹಿಂಗ ಕೇಳ್ಪಟ್ಟೆ.
ಹ್ಮ್ ಯಾರ್ ನಿಮ್ ಸಾವರ್ಗ ನಿಮ್ಮ ಊರನ್ನವರ ಹೇಳಿದಾರಎನ್.
ಹಾಂ ಹಾಂ ಹಗೆ ಹೇಳರು ಒಬ್ಬ ಸರ್ಪಂಚ್ ಇದ್ದರು ಆದ್ರೆ ಅವರು. ಅಲ್ಲಿ ನನ್ಗೆ ಕರಿತಿದಾರಪ್ಪ. ಹಾಂ ಅಲ್ಲಿ ಕರೀತಿದ್ದರ ನನಗೆ ಯಾರ ಕರೆಗೆ ಹೋಗಿ ಹೋಗಿ ಅಂತೇಳಿ.
ಹಾ ಹಾ.
ಹ್ಮ್.
ಅದೇ ಏನ್ ಮಾಡ್ಯಾರನ್ ಗೊತ್ತಿಲ್ಲ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಾವಲ್ಲ.
ಹೌದೌದು.
ಹ್ಮ್ ಚಿಕಂದು ಅಲ್ಲ ಮೊದ್ಲೇ ಬ್ಯಾಡ ಹ್ಯಾಬಿಟ್ಸ್ ಇದ್ದುವನ.
ಓ ಯಾರಿಗೆ. ಅವು ಕುಡಿಯೋದು ಮಾಡದು. . ಅವು ಇತ್ ಅಂದ್ರೆ ಮತ್ತ ಇರೋದ. ಸ ದಪ್ಪಗಿದ್ರ ಅವರು ಹ್ಮ್. ಹ್ಞ ಹಿಂಗ ಆಗಿತ್ತು ನೋಡ ಅವ್ರರಿಗೆ.
ದಪ್ಪ
ಹ್ಮ
ದಪ್ಪನ್ ನಿಂತರಲನ್.
ಒಂಥರ ಬ ಅಂದ್ರೆ ಒಂಥರ ಅದಕ್ಕ ಅನ್ಸತ್ತೆ ಅದನ್ನು ಕೇಳಿ ಪಾಪ. ಬಾ
ಹ್ಮ್ ಅಂದ್ರೆ ಪಾಪನು ಸಣ್ಣ ಸಣ್ಣ ಅದಾವಕ್.
ಹೌದಲ್ಲ ಇಷ್ಟೆಲ್ಲ ಮಾಡಸ್ಕೊಂಡು ಮಾಡ್ಕೊಂಡು ಹೋಗ್ತದೆ ಹಾ ಹಾ ಹೌದು. ನಾನು ನೋಡಿ ನ ಅಲ್ಲೇ ಜೋಳಗೆ ಕಟ್ಟಿದ್ರ ನಾನು ಒಂದ್ಸತಿ ವಿಸಿಟಿಗೆ ಬಂದಾಗ ಅಲ್ಲೇ ಸ್ಕೂಲ್ಲ್ಲೇ ಜೋಳಗಿ ಕಟ್ಟಿದ್ರು.
ಹ್ಮ ತಾರ ಎ
ಹಾ ಹಾ ಹಾ
ಹ್ಮ್